ಬಿ
ಹೇಗಿದ್ದೀರಾ.
ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ಇಲ್ಲಿ ಏನ್ ಮಾಡ್ತಾ ಇದ್ದೀರಾ
ಏನು ಇಲ್ಲಾ ಸುಮ್ಮ್ನೆ ಮಲ್ಕೊಂಡಿದ್ದೆ
ನಿದ್ದೆ ಬರ್ಲಿಲ್ಲವಾ
ಹಾ ಬರ್ಲಿಲ್ಲಾ ಅದಕ್ಕೆ ನಿಮ್ ಕರೆ ಮಾಡೋಣ ಅಂತ ಮಾಡ್ತದೇ
ನಾನ್ ಕರೆ ಮಾಡಿದ್ದು
ಹುಂ ಸರಿ
ಹುಂ
ನಾನ್ ಕರೆ ಮಾಡೋಣ ಅನ್ಕೊಂಡೆ ನೀವೇ ಕರೆ ಮಾಡದ್ರಿ
ಹುಂ ಮತ್ತೆ
ಹೂಂ
ಊಟಾ ಮಾಡಿದ್ರಾ
ಹುಂ ಏನ್ ಮಾಡ್ದಾ
ಹುಂ ಆಯ್ತು
ಏನ್ ತಿಂದ್ರಿ
ಏನ ಇಲ್ಲಾ
ಹೂಂ
ಹಾಗೆ ಒಂದು ಮೊಟ್ಟೆ
ಹುಂ
ಒಂದತರಾ ಪುದೀನಾ ಚಟ್ನಿ
ಹುಂ
ಆ ಅನ್ನಾ
ಹುಂ
ಹಾಲ್ ಜೊತೆಗೆ ಕಾನ್ ಪ್ಲೆಕ್ಸ್
ಹೌದಾ ನಾನು
ಹುಂ
ಚಪಾತಿ ಪಲ್ಯಾ ಅನ್ನಾ ಮತ್ತೆ ಗುಲಬ ಜಾಮುನ್
ಒಳ್ಳೊಳ್ಳೆ ವಿಂದು ಭೋಜನೆ ಆಗ್ತಾರೆ ನಿಮ್ಮ ವಸತಿ ನಿಲಯದಲ್ಲಿ
ಓ ಹೆಸರುಗಳು ಮಾತ್ರ ತುಂಬಾ ಚೆನ್ನಾಗಿರ್ತವೆ.
ಹಾಗೆ ರುಚಿ ಇರಲ್ಲಾ
ಹುಂ
ಹುಂ ಚೆನ್ನಾಗಿದೆ ಆಗಿದ್ದಾರೆ
ಹುಂ
ನಾನು ಡಿಜಿಟಲ್ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ ಅಂತ ಕರೆ ಮಾಡಿದೆ ಹಾಗೆ ಸುಮನೆ
ಹಾ ಸರಿ ಮಾತಾಡೋಣಾ ತುಂಬಾ ಒಳ್ಳೆಯ ವಿಷಯ ಡಿಜಿಟಲ್ ತಂತ್ರಜ್ಞಾನ ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ
ಹೌದು ಯಾಕ ಕೇಳ್ತೀರಾ ಆದ್ರೂ ಡಿಜಿಟಲ್ ತಂ ತಂತ್ರಜ್ಞಾನ ಅಂದ್ರೆ ನಿನಗ ಏನ್ ಗೊತ್ತ ಹೇಳು
ಹುಂ ಮೊಬೈಲ್, ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಬಳಸಿ. ಕೆಲಸ ಮಾಡುವುದನ್ನು ಡಿಜಿಟಲ್ ತಂತ್ರಜ್ಞಾನ ಎಂದು ಕರೆಯುತ್ತಾರೆ.
ಒಳ್ಳೆ ಹ್ಮ ಈ ತಂತ್ರಜ್ಞಾನದಲ್ಲಿ ನಾವ್ ಏನಾರು ಕೇಳಿದ್ರೆ ಅದು ಹೇಳ್ತದಲ್ಲ. ಹಂಗ್ ಹಂಗ ಹೇಳ್ಬಿಟ್ರಿ.
ಅಯ್ಯೋ ಅಂದ್ರೆ ಪ್ರಯತ್ನ ಹೇಳಿ ಹೇಳಿ.
ನೀವು ನೀವು ಪ್ರಶ್ನೆ ರೀತಿ ಕೇಳಿದ್ರಲ್ಲ ನಾನು ಹಂಗೆ ಹೇಳದೆ.
ಹಾಗೆ.
ಹ್ಮ್.
ಅದರಿಂದ ಪ್ರಯೋಜನ ಏನು
ಹ್ಮ್ ಕೆಲಸ ಬ ಗ್ಗೆ ಹ್ಮ ಕೆಲಸ ಬೇಗ ಮುಗಿಯುತ್ತೆ ಮತ್ತು ಮಾಹಿತಿ ಸುಲಭವಾಗಿ ಸಿಗುತ್ತೆ ಅಲ್ವಾ ಅದಕ್ಕೆ.
ಹೌದು ನೀವೇಳ್ತಾ ಇರದು ನಿಜಾನೆ.
ಹ್ಮ್.
ಈವಾಗ ಮೊದಲು
ಹ್ಮ್.
ಈ ಮ್ ಯಾರು ತಂತ್ರಜ್ಞಾನದ ಬಗ್ಗೆ ಓದುತ್ತಾರಲ್ವಾ ಅವರೇ ಆಗ್ಲಿ ಯಾರೇ ಆಗ್ಲಿ
ಹ್ಮ್.
ಮೊದಲು
ಹ್ಮ್
ಹ್ಮ ಅ ಏನು ಈಚೆ ನ ಅ ನಗರಕ್ಕ ಹೋಗ್ಬಿಟ್ಟು
ಹ್ಮ್
ನಗರದಲ್ಲಿ ಕಂಪನಿಗ ಹೋಗ್ಬಿಟ್ಟು ಕೆಲ್ಸ ಮಾಡ್ತಾ ಇದ್ರು ಇವಾಗ ಮನೇಲ್ಲೇ ಕುತ್ ಕೊಂಡ್ ಮಾಡ್ತವ್ರೆ ಅದನ್ನೇ
ಹ್ಮ ಹೌದು.
ಅದಕ್ಕೆ ಹೆಸರು ವರಕ್ಕ ಬೈ ಹೋಮು ಅಂತ ಇಟ್ಟವ್ರೆ
ಹ್ಮ್
ಹ್ಮ್ ನೋಡಿ ಏನೇನ್ ಬರ್ತಿದೆ
ತಂತ್ರಜ್ಞ ತಂತ್ರಜ್ಞಾನದಿಂದ ಎಲ್ಲವೂ ನಮ್ಗೆ ಬೇಗ ಸಿಗೋ ತರ ಆಗಿದೆ.
ಹೌದು ಅದೇ ನೀವು ಹೇಳದ್ರಲ್ಲ ಕೆಲಸ ಬೇಗ ಮುಗಿಯ ತ್ತೆ ಮತ್ತೆ ಮಾಹಿತಿ ಸುಲಭವಾಗಿ ಸಿಗುತ್ತೆ. ಇವಾಗ ಹೇಗೆ ಆಗಿದೆ ಅಂದರೆ ಮನೆಲ್ ಮನೇಲ ಕುತ್ಕೊಂಡೆ ಕೆಲ್ಸ ಮಾಡಿ ದುಡ್ ಮಾಡ್ಬಿಡ್ತಾರೆ.
ಹ್ಮ್
ಬೆಸ್ಟ್ ಏನಕ್ಕ ನಾನು ಅದೆ ಅಲ್ಲ ಮಾಡ್ತಾ ಇರೋದು
ಹೌದು.
ಹ್ಮ್ ಬೆಜಾನಿದೆ ಬಿಡಿ ಅದ್ರಲ್ಲಿ.
ವಿದ್ಯಾರ್ಥಿಗಳಿಗೆ ಇದು ಸಹಾಯ ಮಾಡತ್ತೆ ಅಂತೀರಾ.
ಹ್ಮ್ ಈ ಏನು ತಂತ್ರಜ್ಞಾನದಲ್ಲೇ. ಆನ್ಲೈನ್ ತರಗತಿ ಆಮೇಲೆ ಇ ಬುಕ್ಸ್ ಅಂತೆ. ಮತ್ತು ಪಾಠಗಳು ಎಲ್ಲ.
ಹ್ಮ್
ಕಲಿಕೆಯನ್ನು ಸುಲಭವಾಗಿಸುತ್ತೆ ಅವೆಲ್ಲ.
ಹಾ ಹೌದು ನೀವ್ ಹೇಳದು ನಿಜಾನೇ.
ಹ್ಮ್ ಅಯ್ಯೋ. ಇವಾಗಿನ ಕಾಲ್ದ್ ಮಕ್ಳು ಹೇಗ ಆಗಿದ್ದಾರೆ ಅಂದ್ರೆ. ನಾನ್ ಚಿಕ್ಕೋನಿದಾಗ ನಮ್ಮ ಮನೆಯಲ್ಲಿ.
ಹ್ಮ್
ಈ ತರ ಇರ್ಲಿಲ್ಲಾ ಯಾವುದೋ ಒಂದು ಒಂದು. ದೂರವಾಣಿ ಇತ್ತು ಹೇಗೆ ಅಂದ್ರೆ ಹಿಂಗ ಗೊತ್ತಾದು ಬಟನ್ ಕುಟ್ಕೊ ಕುಟ್ಕು. ಟುಕ್ ಟುಕ್ ಟುಕ್ ಟುಕ್ ಅಂತ ಕ್ಲಿಕ್ ಮಾಡ ನಮ್ ನನಗ ಅವಾಗ ಒಂದೇ ಒಂದು ಗೊತ್ತಿದ್ದೆವಾಗ.
ಹ್ಮ್
ಹ್ಮ ಇದು ಅಂಕೆಗಳು ಇದನ್ನು ಹೊತ್ಬೇಕು.
ಹ್ಮ್
ಇದು ಕೆಂಪು ಕಲರ್ ಆಗ ಐತೆ ಅಂದ್ರೆ. ನಮ್ಗೆ ಯಾರಾರು ಕರೆ ಮಾಡದ್ರೆ.
ಹ್ಮ್
ಹ ಅವ್ರಗ್ ಉತ್ತರ ಕೊಡ್ತೀರಾ ಇರೋದು. ಅದೊನ್ ಮತ್ತುದ್ರೆ ಆಮೇಲೆ. ಇನ್ನೊಂದು ಯಾವ್ ಕಲರ್ ಇರೋದು.
ಹಸಿರು.
ಹಸಿರು ಕಲ್ ರಲ್ ಇರೋದು.
ಹ್ಮ್
ಅದು ಯಾರಾದರು ನಮ್ ಕರೆ ಮಾಡಿದ್ರೆ ಎತ್ತು ಮಾತಾಡಕ್ಕೆ. ಅಷ್ಟೇ ನನಗ್ ಗೊತ್ತಿದ್ದು ಯಾರ್ಗಾರೂ ಹಿಂಗ ಹೊತ್ತದು ಹಿಂಗ ಹೆಂಗೋತ್ತದು ಅಷ್ಟೇ.
ಹ್ಮ್
ಹ್ಮ್
ನಾನು ನಮ್ಮ ತಾತಂದು ಚಿಕ್ಕ. ದೂರವಾಣಿ ಇತ್ತು ಆವಾಗ ನನಗೂ ಅಷ್ಟೇ ಗೊತ್ತಿತ್ತು.
ಆದದ್ರೆ ನಮ್ದು ಚಿಕ್ಕದೆೇ.
ಹ್ಮ್
ಹಿಂಗೆ ತೆಗಿಬಹುದು.
ಹ್ಮ್
ಹಿಂಗೆ ಹಿಂಗೆ ಮತ್ತೆ ಮುಚ್ಚೋದು ತೆಗಿಯೋದು ಆತರ ಅರ್ಥ ಆಯ್ತಾ.
ಹಾ ಗೊತ್ತಾಯ್ತು.
ಹ್ಮ್ ಅಯ್ಯೊ
ಹ್ಮ್
ಮತ್ತೆ ಹೇಳಿ.
ಮೊಬೈಲ್ ಅನ್ನು ದಿನ ಎಷ್ಟು ಸಮಯ ಬಳಸ್ತೀರಾ ನೀವು.
ಹು ಬೇಕಾದಷ್ಟು ಸಮಯ ಬಳಸ್ತೀನಿ.
ಹ್ಮ್
ಅತಿಯಾಗಿ. ಬಳ್ಸಬಾರ್ದು ಅಂತ ಅನ್ಕೊತೀನಿ ಆದ್ರೆ ಏನ್ ಮಾಡುವುದು ನನ್ನ ದೂರವಾಣಿ. ನನ್ನ ಲ್ಯಾಪ್ಟಾಪ ಈ ನಮ್ಮ ಡಿಜಿಟಲ್ ತ ತತ್ರ ಹಣನೇ ಆಗಿದೆ ನನ್ನ ಜೀವನ.
ಹೌದು.
ಹೌದು ನಂದು ಜೀವನ ಹಾಗೆ ಆಗಿದೆ ಬಿಡಿ. ಮೊನ್ನೆ ನಾನು ಎಷ್ಟು ಹ. ನಾನು ಎಷ್ಟು ಗಂಟೆ ನೋಡಿದ್ದೀನಿ ಗೊತ್ತಾ.
ಹ್ಮು.
ಕೆಲಸ ಜಾಸ್ತಿ ಆಗಿಬಿಟ್ಟು.
ಹ್ಮ್.
ಬೆಳಕ್ಕೇ.
ಹ್ಮ್.
ಹತ್ತುವರೆಗೆ.
ಹ್ಮ್.
ಹ ನಾನು ನನ್ನ ಕೆಲ್ಸ ಶುರು ಮಾಡ್ದೇ.
ಹ್ಮ್.
ರಾತ್ರಿ ಹತ್ತುವರೆ ಆಗಿದೆ.
ಹ್ಮ್.
ಆದ್ರೂ ಓಡ್ತೈತೆ.
ಹ್ಮ್.
ಹನ್ನೊಂದು ಗಂಟೆ ಆಗಿದೆ.
ಹಾ.
ಆಮೇಲೆ ನಂತರ ಮುಚ್ಚಿದೆ ನಾನು ಹತ್ತೂವರೆ ಹನ್ನೊಂದು ಗ ಟ ಅಂದ್ರೆ ಅಲ್ಲಿಗೆ ಹನ್ನೆರಡು ಅವರು.
ಹೌದು.
ಹನ್ನೆರಡು ಗಂಟೆಗಳು ಹನ್ನೆರಡೂವರೆ ಗಂಟೆಗಳು. ಸಮಯ ನಾನು ನನ್ನ ಕೆಲ್ಸವನ್ನ ಮಾಡಿದಿನಿ.
ಹ್ಮ್.
ಎರಡು ದಿನದಿಂದ ಮೂರು ದಿನದಿಂದ.
ಹ್ಮ ಹ್ಮ್.
ಹೌದು ಎರಡು ದಿನದಿಂದ ಆ ಹಾ ಇವತ್ತು ಕಡಿಮೆ.
ಹ್ಮು.
ಇವತ್ತು ಬೆಳೆ ಗೆ ಒಂದು ನಾಲ್ಕು ಗಂಟೆ ಮೂರು ಗಂಟೆಗಳ ಸಮಯ. ನೋಡಿದ್ದೇನೆ ಮಾ ನಾನು. ಮ ಕೆಲ್ಲಸ. ಹ ಅಂದರೆ ಇವತ್ತು. ಶುಕ್ರವಾರ.
ಹ್ಮ್.
ಹ್ಮ್ ಗುರುವಾರ ಜಾಸ್ತಿ ಕೆಲ್ಸ ಆಯ್ತು.
ಹ್ಮ್.
ಆ ಆಮೇಲೆ ಬುಧವಾರ ರಾತ್ ಆ ಬು ಧುವಾರ ಒಂದು ಎರಡು ಗಂಟೆಗಳ ಸಮಯ ನೋಡಿದೆ ಅಷ್ಟೆ.
ಹ್ಮ್.
ಇನ್ನು ಸೋಮವಾರದಿಂದ ಜಾಸ್ತಿ ಕೆಲಸ ಶುರುವಾಗುತ್ತೆ ನನಗೆ
ಹ್ಮ್ ಹ್ಮ್
ಹೌದು
ಹೌದು
ಹ್ಮ್ ಒಂತರ ಹೇಳಿ
ನೀವು ತುಂಬಾ ಜಾಲತಾಣದಲ್ಲಿ ಕೆಲಸ ಮಾಡುತ್ತೀರಾ ಅನ್ಸುತ್ತೆ
ತುಂಬಾ ಕೆಲಸ
ಹ್ಮ್ ಇಂಟರ್ನೆಟ್ ಬಳಸುವಾಗ ಏನು ಎಚ್ಚರಿಕೆ ವಹಿಸಬೇಕು ನಾವು
ಆ ಅಪರಿಚಿತರಿಗೆ
ಹ್ಮ್
ವ್ಯಕ್ತಿ ಆ ವೈಯಕ್ತಿಕ ಮಾಹಿತಿ ಕೊಡಬಾರದು
ಹ್ಮ್
ಹ ನಮ ಅವರಿಗೆ
ಹ್ಮ್
ಹ್ಮ ಇನ್ನೇನಿರುತ್ತೆ ಅಷ್ಟೆ
ಹ್ಮ್
ಹ್ಮ್ ಹೇಳಿ
ನಮ್ಮ ಅಕೌಂಟ ಅನ್ನು ಸುರಕ್ಷಿತವಾಗಿ ಬಲವಾದ ಪಾಸ್ವರ್ಡ್ ಬೇಕು
ಹೌದು
ಈಜ ಈ ಜಾಲತಾಣಗಳಲ್ಲಿ ಸಿಲುಕಿ ಹಾಕಿಕೊಳ್ಬಾರ್ದು ಆನ್ಲೈನ್ ಮೋಸಗಳು ಹೋಗಬಾರ್ದು
ಹೌದು ಆಮೇಲೆ ಅಪರಿಚಿತ ಲಿಂಕ್ ಗಳನ್ನು ಓಪನ್ ಮಾಡಬಾರದು ಮತ್ತು ಒ ಟಿ ಪಿ ಯಾರಿಗೂ ಹೇಳಬಾರದು
ಹ್ಮ್
ಹ್ಮ ಮತ್ತೆ ಹೇಳಿ
ಹ್ಮ್ ಈ ಏನಂತರೋದಕ್ಕೆ ಈ ತಂತ್ರಜ್ಞಾನದಲ್ಲಿ ನಾವು ದುಡ್ಡನ್ನು ಕಳಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು
ಹೌದು
ಹ್ಮ್
ಅತಿಯಾಗಿ ನಾವು ನಮ್ಮ ದೂರವಾಣಿಯನ್ನು ಬಳಸಿದರೆ ಆರೋಗ್ಯ ಮತ್ತು
ಹ್ಮ್
ಅ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ
ಹೌದು ಅದಕ್ಕೆ ಸಮತೋಲನ ಮುಖ್ಯ ಅಲ್ವಾ.
ಹೌದು ತಂತ್ರದ ಕಿರಣವನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ನಾವು
ನಾನು ಇಂದಿನಿಂದ ಮೊಬೈಲ್ ದೂರವಾಣಿಯನ್ನು ಜವಾಬ್ದ ದಾರಿಇಂದ ಬಳೆಸುತ್ತೇನೆ
ಅದು ತುಂಬಾ ಒಳ್ಳೆಯ ನಿರ್ಧಾರ.
ಹೌದು
ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯಿತು
ನಂಗೂ ಕೂಡ ತುಂಬಾ ಸಂತೋಷವಾಯ್ತು.
ಮತ್ತೆ ಸಿಗೋಣ ಜಾಗ್ರತೆಯಿಂದ ಇರಿ.
ಹುಂ ಸರಿ ನೀವು ಕೂಡಾ
ಧನ್ಯವಾದ
ಧನ್ಯವಾದಗಳು